ಲೋ ಹಲೋ. ಇ
ಆರಾಮ
ಆರಾಮ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ
ಎಲ್ಲೂ ಇಲ್ಲ
ಅಟ್ಲ ಸೌಂಡ್ ಅಂತ
ಏನ
ಮೆಟ್ ಮೆಟಲ್ ಸೌಂಡ್ ಬಂತು
ಆ ಮೇಲ್ಗಡೆ ನಂದು ಬ್ಯಾಗ್ ಇಟ್ಟಿದ್ದೆ ತಗೋಳಕ್ ಬಂದಿದ್ದೆ
ಹ ಯಾವಾಗ ಹ್ಮ್ ಇವಾಗಯತು ಜಸ್ಟ್
ಹ್ಮ್ ಮತ್ತೆ ಏನಂತೀರ
ಏನ್ ಹೇಳ್ಬೇಕ
ಹ್ಮ್ ಬೇರ್ಗಡೆ ಕರೆಂಟೇ ಇಲ್ಲ ಭಯ ಆಯ್ತು ಒಂದ್ ಕ್ಷಣ
ಹಾಕು ಕರೆಂಟ್ ಕರೆಂಟ್ ಆಕ್ಂದೆ ಬ ಗತ ಗತ
ಚವಿ ತಗೊಂಡ ಇದರಿದ್ರೆ ಇರು ಹೋಗ್ತೀನಿ ಚಾವಿ ತಗೊಂಡು
ಹ ಚಾವಿ ನಂದ ಎದ್ರು ಚಾವಿ ಚಾವಿ ಇಲ್ಲ ಹೋಗಿದೆ ಹೌದೌದು ಹೇಳಏು ಒಟ್ಟು ಒಟ್ಟಣ ಒಟ್ಟ ಏನ ಮಾತಾಡು ಸರಿ ಆಗಿಲ್ಲ ನಿಂದು
ಇನ್ನುೂ ಬಂದಿಲ್ಲ ಮೇಡಮ್ ಅದ್ನೇ ಸರ್ ಹೇಳಿದ್ ನೋಡ್ರಿ ಸರ್ ಕಡೆ ಹೇಳ್ರಿ
ಹಾ
ಬೇಗ ಬೇಗ ಅಲ್ಲಿಂದ ಕಳ್ಸೋದೇ ಇಲ್ಲ ಮೇಡಮ್ ಆಡ್ರಕಿದ್ದ
ಏನ್ ಆಡ್ರಾಕಿಯ
ಹ ಮೆಡಸನ್ ನಾನ್ ಮೆಡಿಕಲ್ ಅಲ್ಲಿ ವರ್ಕ್ ಮಾಡ್ತೀಿನ
ಬಂದಿಲ್ಲ ಇನ್ನ ಹಾ ಮಾತಾಡ ಏನಂದ್ರು ದೆವ್ವ ಹಾ ಹೂ ಹಾ ಹೂ ಅನ್ಕೊಂಡು ಹಾ ಹೂ ಅನ್ಬೇಕ ನೋಡ ಕ್ತ
ಏನ್ ಓದ್ತಾ ಇದ್ದೀಯ
ನಾನು ಯಾವಾಗ್ಲೋ ಅಗೋಯ್ತು ನಂದು ಮದ್ವೆ ಆಗೀನಿ ಆಗ್ಲೇ
ಹ್ಮ
ಮದ್ವೇಯದ್ ನಂದು ಎಸ್ ಆಯಮ್ಯರಿಡ್ ಹಯಯ್ ಯು ಆರ್ ಮ್ಯಾರಡ್
ಹ
ಈವಾರ ಮ್ಯಾರಡ್ ಆರಾಮ ಮ್ಯರೆಜ ಹೆಸರ ಹೇಳರಿ ಅಭಿಷಾ ಹಾ ವಯಸ್ಸು ಹಾ ಸರಿ ಬರಿ
ಮತ್ತೆ
ಹಾ ಹ ಬರ್ರಿ ಬರ್ರಿ ಹಾ ಹೇಳ್ರಿ ಮೇಡಮ್
ಹೇಳ್ರಿ ಸರ್ ಮದ್ವೆ ಆಗಿದೀರಾ ಮದ್ವೆ ಮದ್ವೆಗಂತರುೂ ಕರಿಲಿಲ್ಲ
ಮದೇ ಲೈಫ್ ಬರು ಬರು ಅವಬಡ್ತದವಿ
ತರಕಾದದೆ
ಮದುು ಆವಡ್ತ ಅಂತ ಹೇಳ
ಅತ್ತೇಏನಕ್ಕಾದೆ
ಅ ಮನೆೆಯ ಮಾಡ ತರ ಹಬೋಟ್ಟೆ ಹ್ಮ ಹ್ಮ ಹ್ಮ ಮ ಮಯಪಟ್ಟರು
ಹ್ಮ್ ಹ್ಮ್
ನಿಂಗ ಮಾಡಿಲ್ವಾ
ಏ ಇನ್ನುೂ ಇಲ್ಲ ಜಾಬ್ ಜಾಬ್ ಮಾಡ್ತಾ ಇದನಿ ಜಾಬ್ ಮಾಡ್ತಾ ಇದ್ದೀನಿ
ಆಗ್ಬಿಡ ಬೇಸ್ ಆಗುತ್ತ ಏನ ಇ್ಜೀವದ ಮದ ಕಷ್ಟ
ಹ್ಮ ಜೀವನದಾಗ ಏನಿಲ್ಲಲ್ಲ ನೀನು ಮದ್ೆ ಒಂದ ಜೀವನನ
ಹ್ಮ
ನನ್ನಗದೆ ನನಗಲ್ಲ
ಮುದ್ ಹೋಗ್ಬೇಕು ಏನ್ ಮಾಡ್ಬೇಕು ಎಲ್ಲಾ ಮಾಡ್ಬೇಕು ಅನುಷಾ ಎರ ಟ್ ಒ ಏಜ್ ತ ಉರಿ
ಬಂದ್ರೆ ಕ್ಯಾ ಜಗವಖಾನ ಮದ್ವೆಗೆ ತಿಂತಿಯಾ ಮತ್ತೆ ಎಂತ ಕೆಲಸ ಎಲ್ಲ ಮಾಡ
ಅಕ್ಕ ನೋಡಿವಾ ತಾಟ ಬರ್ಲಾರ
ಹ್ಮ್ ಮದಲಕ್ಕ
ಚಂದ್ರ ಹೆಂಗ ಕೊಡ್ತ ಹೆ ಕೊಡ್ತೀರು ಹಾ ಹಂಗ ಕೊಡ್ತಿದ್ದೆ
ಏನ್ ಬೇಕು ಏನ್ ಕೊಡ್ತೇನ್
ನ್ ಕೊಡ್ತೆ ಅಂದ್ರ ಹೆಂಗ ಕೊಡ್ತೆ ಅಂತೆ
ಮತ್ತೇನಂತೀರಾ ಎಲ್ಲ ಅರಾಮ ನಿಮ ಕಡೆ
ಹ್ಮ
ನಮ್ ಕೂಡೆ ಆರಾಮ ಆರಾಮ ಆರಾಮ ಮನ್ನದೆೇ ಆರಾಮ
ಬರ ಆರಾಮದಾಗ ಬನ ದವು ಅನ್ನು ವಟ್ಟಿ ಬೇರೆ ಮಾತಾಡ ಮತ್ತೆ ಕೊಟ್ಟ್ರ ಹರೆತೋಡ ಎಲ್ಲಿದ್ದೀವಾಗ
ಇವಾಗಲೇ ಕೊಪ್ಪಳ
ಏ ಮಾಡತಿ
ಹ್ಮ ಪರಮಾಸೆಯಲ್ಲಿ
ಅ ಅದೇ ಫಾರ್ಮಸಿ ಅದೇ ಫಾರ್ಮಸಿ ಅವಾಗಿದ್ದಲ್ಲ
ಹಾ ಓನ್ ಫಾರ್ಮಸ್
ಹ
ಚೆನ್ನಾಗಿಗೈತೇ
ಎಲ್ರುೂ ಆರಾಮಂದಾರಾ
ಹಾ ಎಲ್ರುೂ ಆರಾಮದ ನಿಮ್ಮ್ ಮನೇಲಿ ಓ ಎಲ್ರುೂ ಆರಾಮದ ಇದಾರೆ ನಿಮ್ಮ್ ಮನೇಲಿ
ನಮ್ಮಂದ ಎಲ್ರ ಆರಾಮ್ ಅದಾರ
ಮತ್ತೆ
ಮತ್ತೆ ಏನ್ ಹೇಳ್ಬೇಕು ಹಂಗಿದೆ ಲೈಫ
ಹಂಗೆ ಆಯ್ತಾ ನಿಮ್ದು
ಹೇನಲ್ಲ ಬೋರಿಂಗ್ ಆಗೈ ತಿ ಅವರ ಯಸರ್ಲ್ಲಿಗ್ ಹೋಗು ಮನಿಗ್ ಹೋಗು
ಹ್ಮ್ ಅದೆಲ್ಲಾ ಬೋರ್ ಆಗಲ್ಲ ನಿಮ್ಗೆ
ಬೋರ್ ಆಕ್ ಮಟ ಬೋರ್ ಆದ ಆದಾಗ ಹೇಳಾತೀಿ ನಾನು
ಹ್ಮ್
ಬೋರು ಆಗುತಮ್ಮ
ಮತ್ತೆ ಏನ್ ಮಾಡ್ಬೇಕ ಅನ್ಕೊಂಡಿದ್ದೀರಾ
ಸಿಂಗಲ್ ಇದಿಯ ಮಾತಾಡ್ತ ಸಿಂಗಾಲ ದೀಿನ
ಯಾರು
ಹ
ಐಯಾಮ್ ಸಿಂಗ
ನಾನು ನಾಹೈ
ನೀವಾ
ಲೆಗನ್ನಳ
ನೀ ಸಿಂಗಲ
ಹ್ಮ್ ಸಿಂಗಲ್ ಇನ್ನು ಸಿಂಗಲ್ ಅ ನೋಡಿ ನಿಮ್ ಕಡೆ ಯಾರೋ ನಾನ್ ಕನ್ನ ಇದ್ದರು ನೋಡ್ ಬರ್ತೀನಿ ನ ನೋಡ
ನೋಡ
ಹಾ
ನೋಡ್ತೀನಿ
ಹಲೋ
ನೋಡ್ತೀನಿ
ಹ್ಮ ಯರ ಬ ವಸಂಂತ ಹಫೋನ್ ಹೆಚ್ಚದ ನೀ ಈ ಫೋನ್ ಹಚ್ಚಿದ್ರಲ್ಲ ಈಗ ಹ ಹ ಹು ಫೋನ್ ಹಚ್ಚಿ ಮಾತ್ರ ಕೇಳಿದ್ರ ಅವ ನ
ಅಗಲ್ಲಹಂತ
ಹ್ಮ ಹ್ಮ
ಸಾರ್ ಬಂದ್ರ
ನಾಸ್ ಇದೇವಊರ ಮೊಬೈಲ್ ನಂಬರ್ ಸೆವೆನ್ ಫೈವ್ ಸಿ ನತತ ಬ
ಅಲ್ಲ
ಹಾ ಹಂಡ್ರೆಡ್ ರುಪೀಸ್ ಕಣ್ಣ ತೋರ್ಸ್ಬೇಕಾ ಸರ್ ಕು ತೋರ್ ಸಾರ್ ಕಡೆ ತೋರ್ಸ್ಬೇಕಾ ಹಲೋ
ಮತ್ತೆ ಎಲ್ಲಾ ಏನ್ ಜೋರ ಐತೆ ಹಾಸ್ಪಿಟ್ಲ್ ಪೇಶಂಟ್ ಜಾಸ್ತಿ ಇದ್ದಾರ ಹ್ಮ್ ಹ್ಮ್
ಅದೆ ಹೇಳ್ಬೇಕ ಮತ್ತ
ಹ್ಮ
ಪೇಶಂಟ್ ಫುಲ್ ಇದ್ದೀರಾ ದನ್ ಮಿನಿಮಮ್ ಎಷ್ಟು ಜನ ನೋಡ್ತೀರಾ ದಿನಕ್ಕೆ
ಇಪತ್ತು ಹಲ್ಲಾ
ಎಷ್ಟ್ ಜನ ನೋಡ್ತೀರಾ ಪೇಶಷೆಂಟ್ ನ
ಹಾದಿನಾ ಯಿಪ್ಪತ್ತು
ಇಪ್ಪತ್ತಾ
ಹ
ಚೆನ್ನಾಗಾಗತ್ತಾ ಪೇಮೆಂಟ
ಚೆನ್ನಾಗ ಆಗಲ್ಲ ಅಲ್ಲಿ ಕೂಡ ಹೋಗಿ ಆಲ್ಟಾಮರ್ ನ
ಹ್ಮ ತರ್ ಹೋಗು ನಾ ಇಲ್ಲೇ ಕೊೂಡನ ಬೇಕಿದ್ರೆ ಬಂದ
ಹ್ಮ ಹ ಹಾಫ್ ಲೀಟ್ರಾ ಹಾಲೋ ಹೇಳ ಹ್ಮ್ ಆಯ್ತಲ್ಲ
ಎಸ್ಟೋತೂ
ಹ ಒ ನಿಮಷ
ಹ್ಮ್ ಆದರ್ ನೀನ ಸಪ್
ಹ್ಮ್ ಯಾವ ಯದ ಮಾತಾಡುವ ಏನಣ್ಣ
ಏನ್ ವರ್ಕ್ ಮಾಡ್ತಯಾ ಏನ್ ಇವಾಗ ಏನೋ ಓನ್ ಬಿಸ್ನೆಸ್ ಮಾಡ್ತೀಯಾ
ವಕ್ ಮಾಡ್ತ ಮತ್ತ ಎರಡು ಮಾಡ್ತ
ಎರಡು ವಾವ್ ಹ ಹ್ಮ ನೀನ್ ಮಾಡಿಕೊಂಡಾಕಿ
ಹ ಮಾಡ ಕಂಡಾಕಿ
ಪುಣೆ ಮೇಳಣ
ಏನ ಮಾಡ್ಯಳ
ಪಾಪ ಮಡ್ಯಾಳ
ಯಾಕ ನನ್ನ ಪಡಿಯಕ್ ಅದೃಷ್ಟ ಮಾಡಿರ ಪಪ ಮಾಡದ
ದೇವರೇ
ಹೇಳಲ್ಲ
ಲೇ ಎಂತಿ ನನಗೆ
ಹ್ಮ್ ನನ್ಗ ನಿದ್ದೆ ಅವ್ರಿಗೆನಿಲ್ಲ ನಿನ್ಗ ತಾತಾರೆ ನಮಸ್ಕಾರ ನೀನುತ ಅಕ್ಕಗ ಅಂದ್ರ ತಪ್ಪೇನಲ್ಲ
ಅಕ್ಕ ಅನಬಾಡಪ್ಪ ಅಣ್ಣ ಅಂತ ನಾನು
ಅಣ್ಣಾ ಅಣ್ಣಂತ ಅನು ನಾನು ಅಣ್ಣ ಅಂತೀನಿ
ಬೇಡ ಒಂದ ಕ್ಲಾಸ್ ನಟೆಕ್ಚುಲ್ ನನ್ಕಿನ ಮೂರ್ ನನ್ಕಿನ ಒಂದ್ ಸ್ವಲ್ಪ ದಿನ ಅಷ್ಟ ಅಷ್ಟಕ್ಕ ಮತ್ತೆ ಅಕ್ಕ ಅಂತ ಅನ್ನೋದೇನ್.
ಅಷ್ಟ ಕಾಣ ಅಷ್ಟ ಒಂದಿನ ಅಲ್ ಒಂದಿನ ಅ.
ಅಕ್ಕ ಅಂತ.
ಅಕ್ಕ ಅಟೆ ಅಕ್ಕ..
ಬ್ಯಾಡಪ್ಪ ಅನ್ಬಡ.
ನಕ
ನಂಗಿಷ್ಟ ಇಲ್ಲ
ಹ ಅದ ನೀ
ಆ
ಏನಲ್ಲಾ ಹೂ ಅನ್ಬಡ ಕಟ್ ಮಾಡ
ಸರಿ ಸರಿ ಸರಿ ಹುಷಾರ್ ನೋಡಿಲ್ಲ ಇಲ್ಲ ಆಯ್ಕಾ ಮೇಲ್ ಬಿಟ್ಟ ಬಂದಾರ ನೋಡ್ ಮೇಡಮ್ ನಂಗ. ಇಲ್ ಕೆಳಗೆ ಬರಕ ಮುಂಚೆ ನಂಗೆ ಫೋನ್ ಮಾಡಿದ್ರು ಮೇಡಮ್..
ಹ್ಮ್ಮ್.. ಹ್ಮ್ಮ್.
ಹ್ಮ್ಮ್.
ಬ್ರೋಥರ್.